ಹಲೋ
ಹಲೋ ರೀ
ಆರಾಮ
ಹಾಂ ರೀ ಆರಾಮ ರೀ ನೀವ್ ರೀ
ಹೂಂ ಆರಾಮಪ್ಪಾ ಆಗೆದು ಊಟಾ
ಊಟ ಆಗ್ಯಾದ್ರಿ ನಿಮ್ ಆಗ್ಯಾದ್ರಿ.
ನಂದು ಹಾಗಗದು ಏನ್ ಊಟ
ಊಟ ರೊಟ್ಟಿ ಬ್ಯಾಳಿ ಅನ್ನಾರಿ.
ಹ್ಮ್ ಹ್ಮ್ ಹ್ಮ್ ಹೋಗ್ ಬಂದಿ ಕಾಲೇಜ್ಕಾ
ಹಾ ರೀ ಹೋಗಿ ಬಂದೇರಿ
ಹೌದೇನಾ ಹಾ ಹಾ ಜಲ್ದಿನ ಜಲ್ದಿ ಬಿಡ್ತೇನೆ ಕಾಲೇಜ್
ಹಾಂ ರ ಅಡ್ಡ ಕ್ಲಸ್ ಇರ್ತವೆ ರೀ ಫೈನಲ್ ಇಯರ್ ಅಲ್ಲ ರೀ
ಹೌದಾಯನ ಹಾ ಎಲ್ ಮನಾಗಿದ್ರಿ ಎಲ್
ಎಲ್ಲರಿ ಕಿಲ್ ಹೊಲ್ ಕಡಿ ಬಂದೇರಿೀ
ಹೌದೇನ್ ಹಾ ಬಿಸಿಲಿದ್ದಿರ್ಬೇಕು ಬಹಳ
ಇಲ್ಲ್ ನಮ್ ಹೊಲದಾಗೆಲ್ಲ ಗಿಡ ತೋಲಾವ್ರಿ ನಳ್ಳಿ ಇದ್ದ ಇಲ್ಲಿ ಪಾರ್ವಾಳಗಳೆಲ್ಲ ಇಲ್ಲೇ ಕೂರ್ತವ್ರಿ ಈಗ ಕ್ರಿಕೆಟ್ ತಡ್ತವೆ ಹಾ ರಿ ಹಾ
ಹ್ಮ್ ಹ್ಮ್ ಹ್ಮ್ ಅದಿಕ್ಕೇ ಜೂನ್ ನ್ಯಾಗ ಟ್ರಿಪ್ ಪ್ಲಾನ್ ಮಾಡತಿದ್ದೇವಿ ಹೋಗ್ಬೇಕಂತದ ಎಲ್ ಎಲ್ರುೂ ಫ್ಯಾಮಿಲಿ ಎಲ್ಲಾ ಕೂಡಿ
ಹಾ ರೀ ಹಾ.
ಹಾ ಹೋಗೋಣೇನಾ ಅಂತ ಹೇಳಿ ಅದಕ್ ಹಚ್ಚಿದ್ದ.
ಹಾ ರೀ
ಯಾಕಂದ್ರ ಲಾಸ್ಟ್ ಇಯರ್ ಬಂದಿರ್ಲಿಲ್ಲ ನೀ
ಹಾ ರೀ ಹಾ ರ
ಹಂಗಾಗಿ ಈ ವರ್ಷ ಮಿಸ್ ಮಾಡೋದ್ ಬೇಡ ಎಲ್ರಿಗ ಒಬ್ರಿಗೂ ಮಿಸ್ ಮಾಡೋದ ಬೇಡ ಎಲ್ರಿಗ ಕರ್ಕೊಂಡ್ ಹೋಗಣ ಯಾಕಂದ್ರೆ ಜೂನ್ಯಾಗ ಈಗ್ ಪ್ಲಾನ್ ಮಾಡ್ದಿವವ ಅಂದ್ರ
ಹಾ ರೀ
ಯಾಕಂದ್ರೆ ಈಗಗೆ ಹೋಗ್ತಿದೇವೀ ಈಗ ಯಾಕಂದ್ರ ಸ್ಕೂಲ್ ಎಲ್ಲಾ ರಜೆ ಅಲ್ಲಾ ಈಗಗೆ ಹೋಗ್ತಿದೇವ ಅಂದ್ರ ಎಲ್ರುೂ ಬರ್ತಿರು ಆದದ್ರ ಬಿಸಿಲು ಬಾಳ ಅದಲ್ಲ
ಹಾ ರೀ ಕಂಡಾ ಬಟ್ಟಿ ಅದ ರೀ
ಹ್ಮ್ ಅದ್ರ ಸಂಬಂಧ ಈಗೇನ್ ಬೇಡ ಹ ಜೂನ್ಗ ಹೋಗೋಣ ಸ್ವಲ್ಪ ಮಳೆ ನೋವು ಬಂದಂಗ ಇರ್ತದಲ್ಲಾ
ಹಾ ರೀ ಹಾ
ಸ್ವಲ್ಪ ಹಿಂಗ್ ನೋಡ್ಲಕ್ ಆಯ್ತು ಇವೆಲ್ಲಾ ಫಾಲ್ಸ್ ಅದೆ ಎಲ್ಲಾ ತುಂಬಿ ಇರ್ತಾವ ಹಾ ಸ್ವಲ್ಪ ಹಂಗಾಗಿ ಜೂನ್ಹೋಗೋಣ ಎಲ್ಲಾ ಹಿಂಗ್ ಗ್ರೀನರಿ ಇದು ಇರ್ತದೆ ಆಾಗೆ ಹೋಗೋಣ ಅಂತ ಪ್ಲಾನ್
ಅವವಾಗೇ ಒಕ ತವರ್
ಹಾ ಯಾಕಂದ್ರೆ ಎಲ್ಲಾ ಸ್ಕೂಲ್ ಅದು ಅವಾಗೆ ಸ್ಟಾರ್ಟ್ ಐತವ ಸ್ವಲ್ಪ ಎಲ್ರು ನೋಡಿ ಈಗ ಎಲ್ರಿಗ ಫೋನ್ ಹಿ ಹ್ಮ್ ಹಾ ಅವಾಗೆಲ್ಲ ಸ್ವಲ್ಪ ಕ್ಲಮೇಟ್ ಬಿ ಚೇಂಜ್ ಇರ್ತದಲ್ಲಾ ಹಂಗಾಗಿ ಈಗ ಹೇತರ ಎಲ್ರು ಸ್ಕೂಲ್ ಅದು ಇರ್ತವ ಆಯ್ತಾ ಆಫೀಸ್ ರುತ್ತವಾ ಈಗ ಹೇಳಿದ್ರು ಎಲ್ರು ಸ್ವಲ್ಪ ಪ್ಲಾನ್ ಮಾಡತಾರೇನೋ ಅಂತ ಹೇಳಿ ಹತ್ತ ಫೋನ್ ಹೆಂಗು ನಿಂದು ಜೂನ್ಯಾಗ ಎಕ್ಸಾಮ್ ಅದು ಇರಲ್ಲ
ಇರಲ್ರಿ ಇರಲ್ರಿ ಆನ
ಹೌದೇನಾ
ಹಾ ರೀ
ಅದಕ್ಕ ಎಲ್ಲಾ ಈಗ ಎಲ್ರಿಗ ಹೇಳಿದ್ರು ಪ್ಲಾನ್ ಮಾಡ್ತಾರ ಏನಂತ ಹೇಳಿ ಒಂದ್ ನಾಲ್ಕ್ ದಿನರ ಹೋಗೋಣ ಅಂತ
ಎಕಡೆ ಎಕಡೆಗದ ರೀ ಬೀಚ್ ರಿಯ ಏನ ರೀ
ಒಂದ್ರಡು ಬೀಚು ಫಾಲ್ಸು ಟೆಂಪಲ್ಲ
ಹಾ ರೀ
ಈಗ ಒಂದ್ ಕಡೆ ಹೋಗಿವವಂದ್ರೆ ಈಗ ಆ ಕಡೆ ಈಗ ಒಂದ್ ರೂಟ್ ಹೋದೇವಂದ್ರೆ ಲೆಲ್ಲಿಲೆನವ ಎಲ್ಲಾ ಪ್ಲೇಸ್ ಆಗ್ಲಿ ಎಲ್ಲಾ ಕವರ್ ಮಾಡ್ಕೋಬೇಕ
ಹಾರೀ ಹಾ ರೀ
ಹಾ ಅದ್ರ ಸಂಬಂಧ ಎಲ್ಲಾ ಮೊದ್ಲೆ ಎಲ್ಲಾ ಪ್ಲಾನ್ ಮಾಡಿ ಇಲ್ಲಿಗ್ ಹೋಗಬೇಕು ಗ್ ಹೋಗ್ಬೇಕು ಈ ಅ ಅ ಈಗ ಒಂದ್ ಪ್ಲೇಸ್ ಸಿಗ ಹೋದ ಅಂದ್ರೆ ಸುತ್ತಮುತ್ತ ಮತ್ ಯಾವ್ ಪ್ಲೇಸ್ ಅವ
ಹಾ ರೀ ಹಾ
ಹಾ ಎಲ್ಲಾ ಸರ್ಚ್ ಮಾಡಿ ಎಲ್ಲಾ ಪ್ಲಾನ್ ಮಾಡಿ
ಹಾಂ ರೀ
ಹಾ ಹೋಗೋಣೇನು ಅಂತ ಹೇಳಿ ಯಾಕಂದ್ರೆ ನಿಂಬಲ್ ಕಾಲೇಜ್ ಹಾ ನಿಲ್ ಕಾಲೇಜ್ ನಿನ್ ಫ್ರೆಂಡ್ಸ್ ಅದುದೆಲ್ಲ ಹೋಗ್ತಾರಲ್ಲಾ ಹಂಗ ನಿಂಗು ಗೊತ್ತಿರ್ತವನೋ ಹ ಯಾವ್ ಕಡೆ ಬೆಸ್ಟ್ ಅಂತಾರ ಅಂತ ಕೇಳಿ
ಏನ್ ಇದಕ್ಕೆಹೊಗ್ ಇದ್ರೆಗೆ ಹೋಗಬೇಕು ರೀ ಕ್ರೋಜಾಕ ಏನಂತಾರ ನ ಅದ್ರಾಗ ಹೋಗ್ಬೇಕ ರೀ
ಇಲ್ಲ ಒಂದು ದೊಡ್ಡ್ದೆ ಯಾಕಂದ್ರೆ ನಂಬಲ್ಲಿ ನಾವೆಲ್ಲಾ ಫುಲ್ ಫ್ಯಾಮಿಲಿ ಅಂತಂದ್ರ ಎಲ್ಲಾ ಎಲ್ರಿಗೂ ಕರ್ಕೊಂಡ್ ಹೋಗೊಣ ಈ ಸರ್ತಿ ಎಲ್ರು ಅಂತಂದ್ರೆ ಒಂದ್ ಇಪ್ಪತ್ ಮ್ಯಾಗ ಆಯ್ತಿವಿ ಜನ.
ಹಾ ಹಾ.
ಒಂದ್ ಹೋಡ್ದ ಏನ್ರ ಕಟ್ಟೋಣೆನು ಇಪ್ಪತ್ ಜನ ಅಂತಂದ್ರುನು ಇಪ್ಪತ್ ಮ್ಯಾಗ ಅಂದ ಒಂದ್ ಇಪ್ಪತ್ತು ಜನ ಹಿಡಿದ್ರುನು ಮನುಷ್ಯರಿಗೆ ಒಂದ ಎರಡು ಬ್ಯಾಗ್ ಅಂದ್ರು ಬ್ಯಾಗೇ ಜಾಸ್ತಿ ಆಗ್ಬಿಡ್ತಾವ
ಹಾ ರೀ.
ಹಂಗಾಗಿ ಸ್ವಲ್ಪ ಅ ಒಂದ್ ನಾಲ್ಕ್ ದಿನ ಇರ್ತಿವಲ್ಲ ಸ್ವಲ್ಪ ಕಂಫರ್ಟೆಬಲ್ಲು ಇರ್ಲಿ ಸ್ವಲ್ಪ ಕೂಡ್ಲು ಕದಂತೆ ಸ್ವಲ್ಪ ದೋಡ್ದೆ ತೊಗೋಳನ ಎಲ್ಲ ಗಾಡೀದ
ಹಾ ರೀ ಹಾ ಹಾ.
ಹಾ ಹಂಗ್ ಸ್ವಲ್ಪ ಕಂಫರ್ಟೆಬಲ್ ಇರೋಂತದ್ದು ಎಲ್ಲ ಮು ಚೆನ್ನಾಗ ಹೇಳಿ ಎಷ್ಟ್ ಜನ ಎಲ್ರಿಗ ಕರ್ಕೊಂಡ್ ಹೋಗೊಣ ಈ ಸರ್ತಿ ಯಾಕಂದ್ರೆ ಯಾರು ಮಿಸ್ ಆಗಂಗಿಲ್ಲ.
ಆಯ್ತ್ ರಿ ಆಯ್ತ್ ರಿ.
ಹಾ ಈಗ ಯಾರ ಒಬ್ರ ಮಿಸ್ ಆದ್ರು ಅಂದ್ರ ಅವು ನಮ್ಗೆ ಅನ್ಸತದ ಅವ್ರು ಬಂದಿಲ್ಲಲ್ಲಪಾ ಪಾ ಅವ್ರ ಮಿಸ್ ಮಾಡ್ಕೋತಾರ ಇಲ್ಲೋ ನಮ್ಗ ಅನಸ್ತ ಅವ್ರು ಬಂದ್ರು ಚೋ ಚುಲೋ ಐತಿತೊ ಅವರು ನೋಡ್ತಿರ್ಲಾ ಅಂತ ಹೇಳಿ ಹಂಗಾಗಿ ಹೀಗೆ ಮುಂಚೆನೆ ಹೇಳಿದ್ರ ಅವ್ರು ಪ್ಲ್ಯಾನ್ ಮಾಡತಾರ ಅವ್ರ ಏನಂದ್ರೆ ಕೆಲ್ಸ ಇತ್ತಂದ್ರು ಅಲ್ಲಿ ತನ ಮುಗಿಸಸ್ಕೋತಾರ ಅಂತ. ಹಾ ಈಗೆಲ್ಲ ಆಫೀಸ್ ಹೋಗೋರ ಇರ್ತಾರ ಅವ್ರಿಗೆಲ್ಲಾ ಮುಂಚೆನೆ ಹೇಳ್ದೇವಂದ್ರ ಅವ್ರು ಎಲ್ಲಾ ಪ್ಲ್ಯಾನ್ ಮಾಡಿರ್ತಾರ ಸ್ಕೂಲ್ ಅದು ಒಂದ್ ಸಂಡೇ ಅಂದ್ರ ಓಕೆ. ಸಂಡೇ ಈಗ ಹೆಂಗ್ ಗೊತ್ತಾ ಸ್ಯಾಟರ್ಡೆ ಸಂಡೆ ಒಂದ್ ಬರಬೇಕು ಹಿಂಗೆ ಮಂಡೇ ಅದು ಬಂದ್ರ ಓಕೆ ಒಂದು ನಾಲ್ಕು ದಿನ.
ಹಾ ರಿ ನಾಲ್ಕೈ ದಿನ ಆಯ್ತದರಿ ಊಟ ಗೀಟ ಎಲ್ಲ ಚಂದ ಇರ್ತಿವಕಲ್ಲರರಿ.
ಹಾ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಾಮಿ ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಎಲ್ರೂ ಸ್ವ ಸ್ವಲ್ಪ ಕಟ್ಕೊಂಡು ಹೋಗಿ ಮಿಯಾಂವ್. ಎಲ್ಲ ಮುಂಚೆನೆ ಎಲ್ಲಾ ಇವತ್ ಇಷ್ಟ್ ಪ್ಲೇಸ್ ನೋಡ್ಬೇಕು ಈ ಊರ ಸ್ಟೇ ಆಗ್ಬೇಕ ಹ
ಹಾ ರೀ ರೈಟ್ ರೀ ರೈ
ಎಲ್ಲ ಮೊದ್ಲೆ ಎಲ್ಲಾ ಪ್ಲಾನ್ ಮಾಡ ಪ್ಲಾನ್ ಪ್ರಕಾರ ಹೋಗ್ಬೇಕು ಈಗ ನಾವ್ ಅಲ್ಲಿ ಹೋದ್ಮ್ಯಾಗ ಏ ಇಲ್ಲ ಅಲ್ಲಿ ಸ್ಟೇ ಆಗೋಣ ಮುಂದ್ ಇನ್ನೊಂದು ಟೆಂಪಲ್ ಹಂಗಲ್ಲ ಇಲ್ಲೇ ಎಲ್ಲಾ ಫುಲ್ ಒಂದ ಊರಿಗೆ ಹೋದಿವಂದ್ರ ಅಲ್ಲಿ ಏನೇನವ ಎಲ್ಲಾ ಸುತ್ತಮುತ್ತ ಏನ್ ನೋಡುವ ಅಂತ ಪ್ಲೇಸ್ ಅವ ಎಲ್ಲಾ ಹೀಗೆ ಎಲ್ಲಾ ಪ್ಲಾನ್ ಮಾಡಿ
ಹ್ಮೂ ಹ್ಮು
ಇವತ್ ಇವತ್ ಒಂದಿಂದಾಗ ಈ ನಾಲ್ಕ್ ಪ್ಲೇಸ್ ನೋಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡ ಆ ಪ್ಲ್ಯಾನ್ ಪ್ರಕಾರಾನೇ ಹೋಗ್ಬೇಕ ಆ ಪ್ಲಾನ್ ಪ್ರಕಾರ ಹೋದಿವಿ ಅಂತ ಅಂದ್ರೆ ಆರಾಮ್ ನಮ್ಗೂ ಟೈರ್ಡ್ ಆ ಗಲ್ಲ ನಾವು ಎಲ್ಲಾ ಪ್ಲೇಸ್ ಎಲ್ಲಾ ಕವರ್ ಮಾಡ್ದಂಗ ಆಯ್ತದ ಹಾ ಹಂಗ್ ಹಂಗಾಗಿ ಈಗ ಮುಂಚೆನೆ ಎಲ್ಲಾ ಈ ಪ್ಲೇಸ್ಗೆ ಹೋಗೋಣ ಹಿಂಗ ಇವತ್ ನೈಟ್ ಇಲ್ಲಿ ಸ್ಟೇ ಆಗೋಣ ನಾಳೆ ಇಲ್ಲಿ ಸ್ಟೇ ಆಗೋಣ
ಹಾ ರೀ.
ಎಲ್ಲ ಮುಂಚೆನೇ ಎಲ್ಲ ಬುಕ್ ಮಾಡೀ
ಹಾ ರಿ ಹಾ.
ಹಾ ಹಂಗಾಗಿ ಸ್ವಲ್ಪ ಮುಂಚೆನೆ ಎಲ್ಲಾ ಪ್ಲ್ಯಾನ್ ಮಾಡೋಣ ಅಂತ.
ಹಾ ರೀ ಹಾ.
ಹ್ಮ್ ಅದಕ್ಕೆ ನಿಮ್ಮ್ ಕಾಲೇಜ್ ಎಲ್ಲಾ ಯಲ್ರೂ ಹೋಗ್ತಾರ ಹುಡುಗುರದು ನಿಮ್ ಕಾಲೇಜ್ ಕನಂದು ಟ್ರಿಪ್ ಇರ್ತವಲ್ಲಾ.
ಹಾ ರೀ
ಹಂಗಾಗಿ ನೀವು ಎಲ್ಲೆಲ್ಲಿ ಹೋಗಿರಿ ಯಾರ್ಯಾರು ಎಲ್ಲೆಲ್ಲಿ ಹೋಗಿರರಿ ಎಲ್ಲಾ ಕೇಳ್ಕೊಂಡಿ. ಯಾವ ನೋಡಲ್ಲ ಪ್ಲೇಸ್ವ ಆ ಕಡೆ ಹೋಗೋಣ ಅಂತ.
ಆಯ್ತ್ರಿ ಆಯ್ತ್ರಿ
ಹ್ಮ್ ಅದ್ರ ಸಂಬಂಧ ಎಲ್ರಿಗ ಕರ್ಕೊಂಡ್ ಹೋಗೋಣಿ ಈ ಸರ್ತಿ. ಮಸ್ತ್ ಎಂಜಾಯ್ ಮಾಡೋಣ ಎಲ್ಲರು ಒಂದ್ ಎರಡು ಬೀಚ್ ಇರ್ಲಿ.
ದೇವರ್ ಗುಡಿಬಿ ಇರತಾವರಿ ಬೀಚ್ ಬೆ ಇರತಾವ್
ಹ್ಮ್ ಎಲ್ಲಾ ಆ ಕಡೆ ನೇನವ ಎಲ್ಲಾ ಕವರ್ ಬೀಚ್ ಒಂದ್ ಎರಡ್ ಇರ್ಲ ಅಷ್ಟೇ ಯಾಕಂದ್ರೆ ಈಗ.. ನಾವು ಬಿಜ್ನ್ಯಾಗ ಆಟ ಆಡ್ಕೋತ ಕುಂತೇವು ಅಂಥ ಅಂದ್ರ ಈ ಪ್ಲೇಸ್ಗೊಲ್ಲೆಲ ನೋಡಕ್ ಆಗಲ್ಲ.
ಅಳಗಾಲ ಟೈಮ್ ಇರ್ತಾಧ್ರಿ ಮತ್ ಇದೇ.
ಹಾ ಜಾಸ್ತಿ ಬೀಚ್ ಇದ್ದವ ಅಂದ್ರ ಟೈಮ್ ಕವರ್ ಆಗಲ್ಲಲ್ಲಿ ಅದ್ರ ಸಂಬಂಧ ಹ್ಮ ಎಲ್ಲ ಮುಂಚೆನೆ ಪ್ಲಾನ್ ಮಾಡಿ ಇವಾಗಿನಾಡ್ಡು ಪ್ಲಾನ್ ಮಾಡ್ದ ಅಂದ್ರೆ ಅಲ್ಲಿ ತನ ಬರ್ತದೆ.
ಹಾ ರೀ ಬರಾಬರ
ಹಾ ಅದ್ರ ಸಂಬಂಧ ಎಲ್ರಿಗ ಇವಾಗ ಹಂಗೆ ಎಲ್ಲರಿಗ ಹಚ್ಕೋತ್ ಅದಕ್ಕೆ ನಿಂಗು ಹಚ್ನ. ನಿಮ್ಗೂ ಹೇಳಮ್ಮ ಎಕ್ಸಾಮ್ ಯಾವಾಗವ ಯಾವಾಗಿಲ್ಲ ಅಂತ ಕೇಳಿ.
ಹಾ ರೀ ಹಾ ಸರಿ
ಜೂನ್ ಒಂದ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್. ಯಾಕಂದ್ರೆ ಈಗ ನಾವು ಡಿಸೆಂಬರ್ ನಾಗ ಹೋಗ ಹೋಗೋಣ ಅಂಥ ಅಂದ್ರು ಒಬ್ರು ಡಿಸೆಂಬರ್ ನಾಗ ಹೋದೆೇವ ಅಂತಂದ್ರ ಅವಾಗೆಲ್ಲಾ ಸ್ಕೂಲ್ ಎಲ್ಲ ಅವಾಗೆಲ್ಲ ಸ್ಕೂಲ್
ಹಾ ರೀ ಇವಾಗ ಹೋದ್ರ ಇದ ಆಯ್ತದ್ರಿ ಇವಾಗ ಹೋದ್ರಿ ಎಲ್ಲಾ ತೋಲ್ ಬಿಸಿಲ್ ಬಿಸಿೂಲಿ ಇರ್ತದ್ರಿ ಎಲ್ಲಾ ಒಡಡ ಹೈಗರಾಣ ಆಯ್ತದ್ರೀ.
ಹಾ ಓಡೋದು ಹೈರಾಣ ಆದ ಆಮೇಲ ಇವಾಗ ಸ್ಕೂಲ್ಲ್ಲ ರಜೆಲ್ಲ ಆಮೇಲ ಆಲ್ಮೋಸ್ಟ್ ಇವಾಗ ಟ್ರಿಪ್. ಎಲ್ಲಾ ಹೋಗಿರ್ತಾರ ಜನ
ಹಾ ತೋಲ್ ರಶ ಇರ್ತವ್ರಿ.
ಹಾ ಜೂನ್ ಕದು ಹೋಗ್ತಿೀವಲ್ಲಾ ನಾವು ಅವಾಗಷ್ಟು ರಶ್ ಇರಲ್ಲ
ಹಾ ರೀ ಹಾ
ಹಾ ನಮಗ್ ಲಾಸ್ಟ್ ಇಯರ್ ಹಹಂಗ ಆಗಿದೆ ಡಿಸೆಂಬರ್ನಾಗ ಹೋಗಿದ್ದೇವಿ ಅವಾಗೆಲ್ಲಾ ಸ್ಕೂಲ್ ಮಕ್ಳು ಎಲ್ಲಾ ಡಿಸೆಂಬರ್ ಗೆ ಕರ್ಕೊಂಡ್ ಹೋಗ್ತಾರಲ್ಲಾ ಸ್ಕೂಲ್ನಗದು ಎಲ್ಲಾ ಟ್ರಿಪ್ಪು. ಹಾ ಹಂಗ ಹಂಗಾಗಿ ನಮ್ ಕೆಲವೊಂದ ಒಂದ್ ಎರಡು ಮೂರು ಟೆಂಪಲ್ ದರ್ಶನನೇ ಆಗಿಲ್ಲ ದೇವ್ರ್ದು ಅಷ್ಟು ರಶ್ ಇತ್ತು. ಸ್ಕೂಲ್ ಮಕ್ಕಳೆ ಇಲ್ಲ ಕಡೆ ಹಂಗಾಗಿ ಡಿಸೆಂಬರ್ನಾಗಂತ ನೆಕ್ಸ್ಟ್ ಟೈಮ್ ಪ್ಲಾನೇ ಮಾಡ್ಬಾರ್ದು ಮಾಡಿದ್ರೆ ಜೂನ್ದಾಗ ಮಾಡ್ಬೇಕ.
ಜೂನ್ ಜುಲೈ ರೀ ಹಾ
ಹಾ ಹಂಗಾಗಿ ಅವಾಗ ಏನ ಅಷ್ಟು ರಶು ಇರಲ್ಲ ಎಲ್ಲಾ ಸ್ಕೂಲ್ಗಳು ಇರ್ತವ ಯಾವ ಮಕ್ಳು ಇರಲ್ಲ ಏನಿರಲ್ಲಾ.
ಹಾ ರಿ ಹಾ
ಹ್ಮ್ ಅದ್ರ ಸಂಬಂಧ ಜೂನ್ಾಗ ಪ್ಲಾನ್ ಮಾಡೋಣ ಲಾಸ್ಟ್ ಇಯರ್ ಜುಲೈಂದಾಗ ಇದು ಡಿಸೆಂಬರ್ಗ ಮಾಡಿ ಒಂದ್ ಎರಡ್ ಮೂರ್ ಕಡೆ ದರ್ಶನೇ ಆಗಿಲ್ಲ ದೇವ್ರ್
ಹಾ ರೀ ಹಾ
ಹ ಅದ್ರ ಸಂಬಂಧ ಈಗ ಜೂನ್ಯಾಗ ಹೋಗೋಣ ಎಲ್ರಿಗ ಹೇಳೋಣ ಹೇಳಿ ಪ್ಲಾನ್ ಮಾಡ್ಲತ್ತಿದ್ದೇವಿ ಹ್ಮ್ ನೋಡ್ರಿ ನೀವು ಕೇಳ್ರಿ ಫ್ರೆಂಡ್ಸ್
ಹಾ ರೀ ಕೇಳ್ತ ರೀ
ಹಾ ಯಾವ್ದ ಬೆಸ್ಟ್ ಎ ಕಡೆ ಹೋಣ ಅಲ್ಲಿ ಯಾವ್ಯಾವ್ ಪ್ಲೇಸ್ ಬರ್ತವ ನೀವ್ ಯಾವ್ದ್ ನೋಡರಿ ಯಾವ್ದ್ ನೋಡಂಗವ
ಬೀಚ ಒಂದ್ ಒಂದ್ ಎರಡ್ ಬೀಚ್ ಆಗ್ಬೇಕ್ರಿ
ಹಾ ಒಂದ್ ಎರಡು ಬೀಚು ಆಮೇಲೆ ಹುಡುಕಿವೆಲ್ಲ ಟೆಂಪಲ್ಗಳು
ಹ್ಮ್
ಹಿಂಗ ಹ ಬೀಚ್ ಅಂತೂ ಒಂದ್ ಎರಡೆ ಸಾಕ್ ಆ
ತೆಪ್ಪಲ್ದಾಗ ಊಟ ಬಿ ಇರ್ತದರಿ ಅಲ್ಲಾ
ಹಾ ಊಟ ಎಲ್ಲಾ ಇರ್ತದ ಬೇಕಾದ್ರೆ ನಾವ ಒಂದ ಸಣ್ಣದ್ ಇದನ್ನು ತೊಗೊಂಡ್ ಹೋಗ್ಬಹುದು ಒಂದ್ ಸಣ್ಣದ ಸಿಲಿಂಡ್ರ ತಗೊಂಡಿ ಎ ಸ್ನಾಯಕ್ಸ್ ತರ ಮ್ಯ ಅದು ಮಾಡ್ಕೊಂಡ್ ತಿನ್ಬಹದು ಎಲ್ಲಾರ ಒಂದ್ ಕಡೆ ಹಿಂಗಗೆ ಏನ್ರ ಒಂದ್ ಹಿಂಗ್ ಗ್ರೀನರಿ ಇತ್ತು ಮರ ಅದು ಇತ್ತಂದ್ರೆ ರೋಡ್ ಸೈಡ್ ಅ
ಹಾ ರೀ ಹಾ ರ
ನಮಗ ಹಾ ಚಾ ಅದು ಬೇಕಾಯ್ತು ಟೀ ಚಾ ಅದು ಏನರ ಬೇಕಾಯತ ಅಂತಂದ್ರೆ ಮ್ಯಾಗಿ ಅದು ಸ್ವಲ್ಪ ಮಾಡ್ಕೊಂಡ್ ಟೈಮ್ ಪಾಸ್ ಮಾಡ್ಬಹದು ಹಂಗು ಅದನ್ನು ಒಂಥರಾ ಚಂದ ಅನಿಸ್ತದಲ್ಲ
ಹಾಂ ರೀ ಬರೋ ಬರ್ರರಿ
ಹಾ ಹಾಗಾಗ ಒಂದ್ ಸಣ್ಣದದು ಸಣ್ಣ ಸಿಲಿಂಡರ್ ಬರ್ತಾವಲ್ಲತ್ ಕೆ ಜಿದ ನಷ್ಟೋ ಹಾ ಅದು ಒಂದ ತಗೊಂಡಿ ಏಂದ ಸ್ವಲ್ಪ್ ಮ್ಯಾಗಿ ಪ್ಯಾಕೆಟ್ ಅದೆಲ್ಲ ತಗೊಂಡ ಹೋಗಿ
ಮಸ್ತ್ ಆಯ್ತದ ರೀ ಮತ್ತೆ ಹಂಗೆ ಮಾಡಿರಿ
ಎಲ್ಲ ಏನ್ರ ಇವು ಏನರ ಪಲಾವ್ ಅದ ಏನರ ಮಾಡ್ಕೊಂಡ್ ಸ್ವಲ್ಪ ತಿಂದೇವಂದ್ರ ಇ ಕಡೆ ನಮಮ್ಮಗ ಮಸ್ತ್ ಬಿ ಅನಿಸ್ತದೆ ಎಏನ್ ಹಿಂಗ್ ಇದೀ ಕಡೆ ಗ್ರೀನರಿ ಇರ್ತದಲ್ಲಾ ಆಮೇಲೆ ನೀರ್ ಅದು ಇರ್ತವಲ್ಲ ಹ
ಹಾ ಊಟ ಭ ಚಂದ್ ಹಯ್ತದ ರೀ
ಹಾ ಚಂದ ಯ್ತದ ಅದ್ರ ಸಂಬಂಧ ಟೈಮ್ ಇದ್ರ ಏನ್ರ ಸ್ವಲ್ಪ ಮ್ಯಾಗಿ ಅದು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಅದನ್ನ ತಗೊಂಡ್ ಹೋಗೋದನ್ ತಗೊಂಡ್ ಹೋಗೋಣ ಹ್ಮ್ ಯಾಕಂದರೆ ನಮ್ಮ ಮನ್ಯಾಗ ಅದ ಅದು ಒಂದ್ ಸಣ್ಣದು
ಆಯ್ತು ರೀ ಕೇ ಕೇಳ್ಬೇಕ್ರೀ ಎಲ್ಲರಿ ಕೇಳಿ
ಹಾ ಎಲ್ರ ಕೇಳಿ ರಜೆ ಹೆಂಗ ಯಾವಾಗ ಯಾರ ಫ್ರೀ ಇರ್ತ ಫ್ರೀ ಮಾಡ್ಕೊಬೇಕು ಫ್ರೀ ಏನಲ್ಲ ಫ್ರೀ ಮಾಡ್ಕೋರಿ ಹೋಗೋಣ ಎಲ್ರುೂ ಇದ್ರೆ ಚಂದ ಅನಸ್ತದ ಫ್ಯಾಮಿಲಿ ಅಂದ್ರ
ಹಾ ರೀ ಹಾ
ಹಾ ಹಂಗಾಗಿ ಒಬ್ರಿಗೂ ಮಿಸ್ ಮಾಡೋಧ್ ಬ್ಯಾಡ ಎಲ್ರಿಗ ಕರ್ಕೊಂಡ್ ಹೋಗ್ ಮಸ್ತ್ ಎಂಜಾಯ್ ಮಾಡಿ ವರ್ಷಿಗ ಒನ್ ಟ್ರಿಪ್ ಹೊಡಿಬೇಕ
ಹಾಂ ರೀ ಹಂಗೆ ಮಾಡ ರೀ. ತೋರಿ
ಹಾ ಯಾವ್ಯಾವ್ ಪ್ಲೇಸ್ ಕೇಳ್ರಿವು ಕೇಳ್ರಿ ನಿಮ್ ಫ್ರೆಂಡ್ಸ್ಗಗ
ಆಯ್ತ್ ರೀ ಆಯತು
ಯಾವ ಪ್ಲೇಸ್ ಬೆಸ್ಟ್ ಅಂತ ಹೇಳಿ ಹ ಮನ್ಯಾಗ ಹಾ ಕೇಳಿ ಹೇಳ್ರ ನಂಗ
ಹಾ
ಹ್ಮ ಬಾಯ್
ಹಾಂ ರೀ